ನಮಸ್ತೆ ರಾವಣ ಅವ್ರೆ
ನಮಸ್ಕಾರ ರೀ ಗೌಡ್ರ
ಏನ ನಡದರಿ ಪ್ರಜ್ವಲ ಅವರೆ ಎಲ್ಲಿದ್ರಿ
ಇಲ್ಲೇ ಹೊಲ್ದಾಗಿದ್ದ
ಓ ಹೌದಾ
ಹ್ಮ್ ನೀವೆಲ್ಲಿ
ನಾವು ಇಲ್ಲೇ ಊರಲ್ಲಿ ಇದ್ದೀವಿ ಊಟ ಮಾಡಿದ್ರ ಹ್ಮ್ ಹ ನಾವು ಮಾಡಿದ್ದೀವಿ
ಹು ಹು
ಏನ್ ಮಾಡಿದ್ರಿ ಊಟ ಅದ ಪಾರ್ಟಿ ಬಿಲ ಅಲ್ಲ ಉಂಟು ಹ
ಇದು ವಾಲ್ ಬಂದ್ ಮಾಡ್ ಲೇ
ಹಾ ವಾಲ್ ಬಂದ್ ಮಾಡ್ರಿ ವಾಲ್ ಬಂದ್ ಮಾಡ್ರಿ
ಚಾಲುದ
ಹಾ ಚಾಲು ಇಟ್ಕೋರಿ ಅಲ್ಲೇ
ಕತರಿ ಬಂದಲ್ವಾ
ಏನ್ ನಡದರೀ ಮತ್ತ ಲೈಟ್ ಬಂದ್ ಅವರಿ
ಎಲ್ಲದಾಗ ಆಡಿಸಸ್ತೀರಾ
ಕಟ್ರಸ್ ಪರಂದ ಹೌಲಿ
ಲೈಟ್ ಬಂದಾವ್ರಿ
ಹಾ ಹಾ ಬಂದಾವ ಲೈಟ್
ಹ್ಮ್
ಹ
ಆಮೇಲೆ ಬಾಬು ಅವರು ಬಂದಿದ್ದ ರೀ
ಹ ಬಾಬು ರ ಬಾಬುರಾ ಮಜುಳ
ಹಾ ಬಾಬುರಾವ್ ಮುದಳ ಬಂದ್ರು ಅವ್ರು ಮಾತಾಡಿಕ ಅಂದ್ರ ಮತ್ತ ಜವ್ರಿಗೆ ಓತ್ತಿನ ಅಂದ್ರು ಹೋಗ್ಬಿಟರು ನೋಡ್ ಮಚ ಅವ್ರ್ ಹಂಗೆ ಗಾಡಿ ಮೇಲೆ ಇದ್ರೀ ನಾವು ಈ ಕಡೆ ಒಂದ್ಸವಲ್ ಬೇ ಕಡೆಗ ಇದ್ವಿ ಹಂಗೆ ಬ ಅಂದ ಅವ್ನು ಹೋಗ್ಬಿಟ್ಟ ನೋಡ್ರಿ
ಹ ಹಾ
ಹ್ಮ್
ಏನ್ರೀ ಇನ್ನ ಮುರ ಮುರಂ ಬಾರಿ ಐತ್ರಿ
ಏ ಮೊಹರಂ ಬಾಳ್ ಡೇಂಜರ್ ಇರ್ತರಿ ನಮ್ ಊರಾಗ
ನಮ್ ಮುರಂಗ ಎಂತ ಕೇಳ್ತರಿರಿ ಮುರಂಗ ದೇವುಗಳು ಬಾಳ್ ಡಜಾರ್ ಬಂತೀರಿ
ಹಂಗಿತ್ ರೀ ನಿಮ್ಮ ಊರಾಗ ನು
ನ ದವಿಗೆ ದೇವ್ರಿಗೆ ಟಕ್ಕ ಪರ್ವದಿದ್ರ ನೀನ್ನ
ಹಬ್ಬಬು ಜೋರ್ತ್ತಂದ್ರ ಪೂರಾ ಹಬ್ಬ
ದೇವ್ರಿಗೆ ಆ ದೇವ್ ಎಂತ ಖತ್ರ ಆಗತಿ ಅಂದ್ರ ಅದ ಎಂಟ ವರ್ಷ ಐತ್ತ್ರ ಅವ ಸತಿ
ಹ್ಮ್
ಆ ಸತ್ತ ವ ಏನ್ ಮಾಡ್ಯನಾ ಒನ್ ಪೋರಿ ಲವ್ ಮಾಡ್ತೀನ ರೀ
ಹಾ ಹೌದ್ರಿ
ಪೌರಿ ಮಜೆದ ಕ ಹೋಗೋಗನ್ನ
ಪೂರಿ ಮೈದಾಗೆ ಬಂದನ
ಆ ಯಾವ್ ಸತ್ತ ನೋಡು ಸತ್ತವು ಆ ಲೋವ್ ಮಾಡ್ದಕಿನ್ ಮೇಗ ಹೋಗ್ಯನ
ಅಕ್ಕಿ ಹುಡುಗಿ ಮದುವೆ ಆ
ಹಕ್ಕಿ ಹುಡುಗೆ ಮದುವೆ ಆಗದೆ
ಹಾ ಹಾಗ್ಯದಂದ್ರ ಅಂದಂಗಯ್ತ್ರಿ
ಅಕ್ಕಿನ ಮದ್ವೆ ಆಗಲ್ಲ ಅವ್ರ ಗಂಡ ಹೆಂಡತಿ ಮಂಡ್ಯದಾಗಿ ಇರ್ತಾರ
ಹಾ
ಆ ವಟ್ಲಾ ಏನ್ರ ಚಲೋ ಇದ್ರ ಅಂದ್ರೆ ಗಂಡಂಡತಿ ಚಲೋ ಇದ್ರ ಅಂದ್ರೆ ಜಗಳ ಚಡದ
ಹಾ
ಅಕ್ಕಿನ ಮೈದ ಇವ ಇರ್ತಿನ
ಹ್ಮ
ಹಂಗಾಗಿ ಆಕಿ ಜಗಳ ಆ ಜಗಳ ಆಡಕ ಆಕಿ ಗಂಡಗೆ ಬಿಟ್ಟು ತವ್ರ ಮನೆಗೆ ಬಂದಳ ನ ಮುರಿ
ಹಾ ರೆ
ಮೊಹರಂ ನೋಡ್ಬೇಕತ್ ಬಂದಾರ ಎದ್ದ ಹಲಗೆ ಹಲಗೆ ಬಿಡ್ಲತ್ತಾರ ಅಕಿ ಎದ್ದ ಅವರ ಸಾರಿ
ಹಾ
ಎಯಳ ಬೇಕಾದ್ರ ಕೆಲ್ಯಾರ ಹಾ ಯಾರು ಯಾರು ಇ ಅಕ್ಕಿನ ಮೈದಾಗ ಏನಾಗ ಒಂದು ಹೆಣ್ಣಿದೆವ್ವ ಒಂದು ಗಂಡ ದೆವ್ವ ಎರಡು ಎಡಿದೆವು ಹಾ ಪರಿ ಅಟ್ಟೆ ಸಂಭ ನೋಡ್ಲ ಬೆಳ್ಳಗ್ದ
ಹಾ
ಆಯ್ತು ಒಂದ ಗಂಡ ದೇವ ಹೆಣಂಡ ದೇವ ಯಾರ್ ದೇವ ಸೇರವ ಫಸ್ಟ್ ಏನ್ ಮಾಡ್ರ ಹೆಣದೇವ ಫಸ್ಟ್ ಹೆಣದೇವ ಬಂದಿತ್ತು ಅದಕ್ಕ ಏನ್ ಮಾಡಾರ ಇಲ್ಲ ನೀವು ಹೋಗು ಅಂದ್ರ ಮೂರಕ ಹಿಂಗ ಮರ್ದನ್ ಸಬ ಅಂತ ಹಿಂಗ ದೇವ್ರದ್ರ ಅವ ದೇವ ಅವನ್ ಹೆಸರ ಮ್ಯಾಗ ದೇವ್ರಡವರು ಮುತ್ತ ಹೇಳತ್ತನ ನೀವ ಹೋಗಿ ಇಲಿಕ್ ಬರ್ಲಕ್ ಹೋಗಬೇಡ ಬಂದ್ ಅಂದ್ರೆ ಚಲೋ ಇರಲ್ಲ ನೋಡು ಹಿಂಗ್ ಅಂದ್ ಸೇರಿ
ಹಾ
ಆ
ಹಾ ಹಾ ಹೇಳ್ರಿ
ನೀರ್ ಇಲ್ಲ ನಾಲ ಅದು ಅವ್ರ ಬಾಜ ಬರ್ತವ್ರ ಅವ ಮನೆ ಹಾರದ ಇಲ್ ಮುಂದಂದ ಹ್ರ ಬುಲ ಇಲ್ಲಿದ ನ ಹಾ
ಹೇಳ್ರಿ ಹೇಳ್ರಿ
ಅದೇನ್ಂಗ್ಯದ ಆಯ್ತವ ಹಂಗ್ತ್ ಮಾಡ್ದ
ಹಾ
ಆಯ್ತು ಹೆಣ ದೇವಕ್ ಏನ್ ಮಾಡ್ರ ಮತ್ ತುದ್ರು. ಇಲ್ಲ ನಾ ಬರಲ್ಲ ಆಯ್ತು ಒಂದೇ ಸಾರಿ ಹೋಗ್ತೀನ ನ ಆಯ್ತ. ಬಂದ ಅಂದ್ರೆ ಇನೊಂದು ಸರಿ ಬರಲ್ಲ ಮಾತ ಅಂದ್ರ ಮಾತ ಹೆಣ ದೇವ್ ಮಾತ್ ಕೊಟ್ಟದ.
ಹ್ಮ ಹೌದ್ರೀ
ಕೋಟ್ಗೆ ತಳ ಹೋಗಿರದು
ಹಾ
ತಳಾಗ ಹೋಗ್ಯದ್ ಅಂದ್ರ ನಮ್ ಊರ ಅದು ಮರ್ದನ್ ಸಾಬ್ ದೇವ್ರಿಗೆ ಒ ನೂರ ಎಂಟನ್ ಆರ್ ಚಿಡಿಯದಾವ
ಹ್ಮ
ಆ ಆರ್ ಚಿಡಿಲ್ಲಿ ಕರ್ಸರಾವ ಊದ್ರಿಡ ಯಾಕೊಂದ್ ಹೋಗರ್ಬೇಕಾ ಹ ಹೆಣ್ಮಳ ಕೂದಲು ಹೇಳ್ದಾರ ಎಳಕೊಂಡ್ ಹೋಗವು ದೇವು ದವಗೆ ಅದ್ ದೇವ್ರ ಅಪನವರ ಆ ಪಂಜಿ ಇರ್ತಾವಲ್ಲ ಅವು.
ಹ್ಮ್
ಆ ಫಂಜಿನಾ ಹಂಗೆ ಹೊಡ್ಯೋರು.
ಹಾ ಹೌದ್ರಿ.
ಆ ಪಂಜಿ ಹುಡ್ದ ಹುಡದ ಪಂಜಿ ಪುರ ಅದು. ನವಿಲ್ ಪೊ ಇದು ರೆಕ್ಕಗೋ ಹೊಸ ಹರಿವು.
ಹ್ಮ
ರೆಡಿ ಅಲ್ಲೀಕೆ ಅದೇ ಹೋಗದಕ ಬಡ್ಗಿ ತಂದ್ರ ಮತ್ತ.
ಹಾ ಜಬರಿ ರಿ
ಹ್ಮ್ ಬಡ್ಡಿಗಿತ್ತಂದ ಹುಡಿಲತ್ತರು ಆ ಅ ದೇವು ಏನನ್ಬೇಕು. ರೇ ಅದ್ ಹೆಣ್ದೇವ ಮಾತ್ ಕೊಟ್ಕ ಹೋಗಿತ್ತಲ್ಲ ಗಂಡ್ದೇವಿತ್ತು ಮಯ್ಯಾಗ.
ಹಾ
ನೀವ ಏನಾರ ಹೇಳ್ರಿ ಏನ ನೀವ್ ಎಟ್ಟ ಬಿ ಮಾಡ್ರಿ. ನಾ ಅಕ್ಕಿನ ಮೈಯ್ಯನ್ ಹೋಗಲ್ಲ.
ಹಾ
ನೀವು ಹುಡ್ರ್ ಅನ ಹಾತಾ ಲಹು.
ಹಾ
ತ್ತ ಆಕನ್ ಜೀವ ಹೋಗ್ತದ್ದು ನಾನ ಏನ್ ಫರಕ್ ಬಿಡಲ್ಲ. ತು ದೋ ಸೀದಾ ವಾರ್ನಿಂಗ್ ಕೊಟ್ಟ್ದವ್ರಿಗೆ.
ದವ್ರಿಗೆ ಅವಾರ್ ನಿಂ ಕೊಂಡು. ರೀ ಲೋ
ನೀವು ಹೆ್ಯಾಂಗ ನಾನು ಹುಡಿಲಕ್ ಬಂದೀರಲ್ಲ.
ಹಾ
ಮಾತ್ ಅಂದ್ರೆ ಮಾತ ನಾವ್ ಒಬ್ಬ ನಾವ ಒಂಟ ಸತ್ತಿನಿ ಸಾಯಾಗ ಮಾತ್ ಅಂದ್ರ ಮಾತ್ ಆಕಿಗ್ ಬಿ ನಾವಂತ ತಿಂಳದ ಓಯ್ ತಿ ನ ಬಿಟ್ರ ಕೇಳೋ.
ಏನಂದ್ರೆ
ಅಲ್ಲ ಹಂಗ ಅಂತಿದ್ದಿಲ್ರಿ ದೇವ. ಅವ ಏನಂದ್ರ ಒಬ್ಬಮ್ಮ ಅವ್ರ ಬೀಗೂರ್ದ ಬಂದಿ. ಅಂದ್ರ ಹಿಂಗ ಲವ್ ಮಾಡೋದ ಗೊತ್ತಿತ್ರಿ ಅವ್ರ ಮನ್ಯಾಗ. ಅದಕ್ಕೆ ಏನುಂದಾವ ಇಲ್ಲ. ನೀ ಸಾಯಾಗ ಏನು ಮದಗಿದ ಏನು ಮಾಡ್ಕೊಂಡಿಲ್ಲ ಹಂಗಗೆ ಸತ್ತಿದಿ.
ಹಾ
ನಿನ್ಂಗೆ ಎಲ್ಲರಿಗ ಮಾಡ್ಲಕ್ ಹೋಗ್ಬೋಡ ಎಲ್ಲರುೂ ನಿನ್ನಂಗೆ ಇರಲ್ಲ. ಅವ್ರಗ್ ಭೀ ಆಸೆಗಳು ಇರ್ತಾವ ಮಾಡಕ್ ಕೂಡ ಮಾಡದು ಚಲೋ ಆಗಲ್ಲ. ಜರಾ ಬಹದ ರ
ಹಾ ಬೈದ್ನಿ ಏನ್ರರಿ
ಹ ಬೈಯ್ಯದಲ್ಲ ಅವಾಗ ದೆವ್ವಗ್ ಸಿಟ್ಟ ಬಂತು
ಹ್ಮ್ ಪೂರಸಟ್ ಬಂತ ನಂಗಗೆ ಆಯ್ತು.
ಹೆಯಾಂಗ ನನಗ ಇದು ಮಾತ್ಂದಿ
ಹ್ಮ
ಇದು ಮಾ ತಂದಿದ್ದಿಲ್ಲ ಅಕೆ ನಿಮ್ ತಂಗಿನೇ ಇರ್ಲ ಅಕ್ಕ. ಬರೊಬ್ಬರಿಗಿ ಇ ಒಂದ್ ತಿಂಗಳದಾಗ ನಾನ್ ಜೋಡಿ ಮಾಡ್ಕೊತೀನ್.
ನಿಗೆ ಮಾತ್ ಕೊಟದ್ರೀ.
ದವ್ ಹಿಂಗೇರಿ ಸೀದಕ್ ಸೀದಾ. ಇನ್ನ ನಾತಿನ ಅಕ್ಕಿನ ಮೈ ಇರ್ತೀನ ನೀವ್ ಎಲ್ಲ ನ್ ಬಿಟ್ರವಿನ ಆಕೆ ಈಗ್ ಬಿಟ್ಟು ಹೋಗಲ್ಲ.
ಹಾ ಹೌದೇಏನ್ರಿ
ಆಕಿ ಹುಡ ಹಾಕಿ ಏತ್ ಹುಡತತಿರಿ ಆಕಿನ್ ಲಾಸ್ಟ್ ಕನ್ ಜತರಕನ್ ಮ ಹೋಗಲ್ಲ
ಹೋಗ್ಯದಾ ಏನು ಎಲ್ಲಿ
ಯ ರಾತ್ ರಾತ್ರಿ ಏನಯತ್ರು ಕದ್ದಿ ರಾತ್ರಿ ನಕ ಅದ್ ರಾತ್ರಿ ಇದ್ ಮತ್ ದೇವ ಬಿಡ್ಸಲ್ ಹೋತಾರೀ ಹಾ ರಾತ್ರಿ ದೋಡ್ ಬಿಡ್ಸಲ್ ಹೋದ್ರು ಅಲ್ಲಿ ಏನೇನಯ್ತು ಕದ ಇ ಅದ ರತ್ರಿ ಬಲಿಲ್ಲ ನ ಮ
ಅ ಯಪ್ಪೋ ಹಿಂಗಾದ್ರೆ ಹೆಂಗ ರೇ ಪೂರ ಟಾಕಿ ಲ್ ಆತವ ನಮ್ ಅಂರು ಹ ಪೂರಾ ಬಾಳ್ ಡೇಂಜರ್ ಇತ್ತ ಅಂದಂಗ ಆಯ್ತ್ರ
ಹಾ ಪೂರ ಟಕಪರ್ ಬಾರಿ ಟಕಪರ್
ಹ್ ಎಸ್ ಎಷ್ಟ ಅದವ್ರಿ ನ ಮೂರಾಗ್ದವ್ರಗೂ
ನಮ್ ಊರ್ ನಮ್ ಊರಾಗ ಪಸ್ಟಿ ಆರ್ ದೇವ್ರ ಹತವ್ರಿ ಅವಐದ ಹಿಂದಂದು ಆಮ್ಯಾಗ ಒಂದ್ ಏಳ್ ಹಿಂದವರ್ ಬರ್ತಾವ
ಹ್ಮ್
ಹ ನಿನ್ನ ಬಂದವು ಆರ್ ದವರ್ ಬಂದವು
ಹ್ಮ
ಅದ್ರಾಗ ಎರಡು ದೇವ್ರರಿಗೆ ಉಟಕ್ಕೆ ಬಂದಿತ್ತದದು ದೇವ
ಹಡ್ಲಿಕ್ಕೆ ನಿಂತತ್ರ
ಆಮ್ಯಾಗ ಅದಕ್ ಏನ್ ಮಾಡುದ್ರು ದೇವಿಗೆ ಮಂಗಸ್ದರು
ಹ್ಮ್
ಮಂಗಸ ಬೆನ್ನಿ ನಿಮ ಕಾಲ ಇಟ್ಟಕ ಅವ್ ಹೊಸ್ಸು ಕೂದಲು ಹಿಂಗ ಹಿಡಿದ ಕಾಲ ಒಡ ಮರ್ಕೊಂಡರು
ಪ್ಪು ಹರೆ
ವಾಡ್ ಮುರ್ಕೊಂಡ್ ಅವಾಗ ಅದ ಜರ ಸಮಾಧಾನ ಐತ ಅಂದಿಡ್ ಭೀ ಬಿಡಲ್ಲದ್ರ ಅವರು ಏನ್ ಹಾಕನ್ ಮೈನ್ ಹೋಗಲ್ಲ ಅಂದ್ರರು ಹೋಗಲ್ಲನ ಅವರು
ಆ ಹುಡುಗಿ ಪೂರಾ ಅಂದ್ರೆ ಪೂರಾ ಮೆತ್ತಗಾಯದ್ರೆ ಅದು
ಹಾ ಹುಡ್ಗಿವಸ್ ಏಳ್ಕಲ್ಲಕ್ಕ
ಹಂಗಗ್ಯದಲ್ರರಿ
ನಿಂಬಿಕೆ ಹೆಂಗ್ ತಿನ್ಬೇಕ್ರಿ ದವು ನಿ ಇನ್ನ
ಹ
ಬಗನ ತಿನ್ನಂಗ ನಂಗೆ ಆಸೆಗ ತಂದು ಕೊಡ್ತಿರ್ಲಿಲ್ಲ ನೀವು
ಎಂಗ ಕತ
ಹಾ ನಂ ನಿಂಬಿಕೆ ತಂದ್ ಕುಡಾರ ಅಂತಿದ್ದೆ ಓದು ಸದಾ
ಹ್ಮ್
ನಿಂಬಿಕೆ ತಿಂದದ್ರೀ ಪೂರಾ ಹಿಂಗ ನಿಂಬಿಕೆ ಕಾಯಿನೇ ಪೂರಾ
ಕಾಯಿನರ
ನಿಂಬಿಕೆ ತಿನ್ನೋದು ದೇವು ಯಾವ್ರ ದವು ಫಿಲ್ಟರ್ ನೀರ್ ಕುಡುದು ನೋಡ್ರಿ
ಹಾ ಇಲ್ ಇಲ್ರಿ
ನಮ್ ಮೂರಾಗ ನೀನು ಬಂದಿದ್ದೇವ ಚರ್ಗ್ಯಾಗ ನೀರ್ ಕೊಟ್ರ ಚರ್ಗಿ ಬೀ ಸಾರ ಹೊಡಿತು
ಹಾ
ನೀವು ನೀವು ಮುಟ್ಟಿದ್ದು ನೀವವು ಕುಡಿಲಕ್ಕ ನೀರ್ ಕುಡ್ಲಕ್ಕಣ ಏನ್ ನಿಮ್ಮಪ್ಲಿ ತಿಳಿದ್ರರಿ ನಾ ಬೇರನೇ ಇದ್ದ
ಹಾ
ಕಟ್ಲಾರ್ ನೀರ್ ತಂದ ಬ್ರ ಮೀಸಲ್ ನೀರ್ ತಂದ್ ಕುಡ್ರ ಅಂತ ಅಲು
ಅಬೋ ಬೆರೆಸ ಎತ್ರ ಅ್ದ
ಬಿಸಲೇರಿ ನೀರ್ ತಂದು ಕೊಟ್ರು
ಹಾ
ಅಂದ್ರ ಅವ ಸಣ್ಣಿದಾಗ ಸತ್ತನ್ರೀ ಅಂದ್ರ ಬಕ್ಳ ಆಸೆ ಇದವು
ಹಓ ಹೌದ ಅಏನ್ ರಿ
ಹ್ಮ್ ನಿನ್ ಮಗಳು ಅಂದ್ರ ಅಪ್ಪು ಹುಡ್ಗಿ ಅವಪ್ಪಗ
ಹಾ
ನಮ್ಮ್ ಅತ್ತಿ ಮಾವ ಕರಸ್ರ ನಮ್ಮ ಅತ್ತಿ ಮಾವ ಇಲ್ದನ ಮಾತಾಡಲ್ಲ ಅಂತೋ ನಮ್ಮ್ ಅತ್ತಿ ಮಾವ ಅವರು ಬಂದ್ಮಲ ನಿನ್ ಮಗಳ ದೊಡ್ಡಕ್ಕಾಗ ಮೂರ್ ದಿನಕ್ಕೆ ನನ್ ಬಲ್ ಬಂದಾಳ ನನ ಲವ್ ಮಾಡ್ಲತ್ತವ ಅವವಾಗಿನ್ ನಕೊಂಡೆ
ಹಾ
ನೀನೇ ಹಚ್ಚಿಟ್ಟಿದ್ದಿದೆ ನೀನೆೇ ನಮಗ್ ದೂರು ಮಾಡಿಟ್ಟಿದೆ ಅನೋ ಪಾಪ ಅವನು ಆಕ್ಸಿಡೆಂಟ್ ಆಕ್ಸತ್ತನ
ಹೌದ್ರಾ ಪಾಪಲ್ರರಿ ಹಿಂಗ ಆಬಾರ್ದಾಗಿತ್ತಲ್ಲ
ಮತ್ತ ರೋಡ್ ಮ್ಯಾಗ ಮಕ್ ಆ ದೆವ್ವ ದೆವ್ವ ಪೂರಿ ಮ್ಯಾಗ ಇತಿಲ್ರರಿ ರೋಡ್ ಬಾಜಿ ಮಕ್ಕೊಂಡ್ರಿಡ್ರ ಪೂರಿ ಹ
ಹಾ ಹೌದ್ರಿ
ರೋಡ್ ಮಾಕ್ ಮುಕ್ಕಕೊಂಡಿದಿ ಮ ಇದ ಮನಿ ನಡಡಿ ಅನ್ಥಿಂಗ ಮನೆ ಅವ್ರು ಹೇಳಳ್ತ್ತತಿರ್ ದೊಡ್ಡೋರು
ಹ್ಮ ರೀ
ಅದೇನ್ ಹೇಳ್ತಿರು ನೀವು ನಾ ಸಾಯಾಗಿ ರೋಡ್ಗ ಸತ್ತೀನಿ ಈಗರು ಒಡ ಮುಕ್ಕೊತೀನಿ ನೀವ ಏನ್ ಹೇಳ್ತಿೀರೋದು ನೀ ಯಾರ್ ನೀ ಎಲ್ಲಾ ಹೇಳಕ
ಹಂಗಗೆೇಂತತ್ ಇವೆಲ್ಲ ಕ್ವನ್ ಯಾರ್ ಕೇಳ್ತಿದ್ರಿ
ಇವೆಲ್ಲ ಎಲ್ಲಾ ಮೂರಂದ ದೋರು ದೇವರು ಹಿಡಿತಾರ ನೋಡ್ರಿ ದೇವ್ ಹಿಡಿಯವ ಕೈ ಆಗ ಇರ್ತಾರಲ್ಲ ಅವರು ಹಿರಿಯಾರ ಅವರು ಕೇಳೋರು
ಅವ್ರರು ಕೇಳವ್ರ ಏನ್ರೀ ಅಂದ್ರ ದೇವ್ರಿಗ್ ಮುಂದ್ ಕೊಲಕೆ ಬಿಟ್ಟಿಲ್ಲ ಅಂದಂಗ ಆಯ್ತ್ರಿ
ಏ ದೇವ್ರಿಗೆ ದೇವ್ರಿಗೆ ನೀನ್ ಟಕ್ಕ ಪರ್ದತ್ರಿ ಬಾಳ್ ದಿಂದರ
ಏ್ ಇವಾಗ್ಬೇಕಕ್ಲ್ರಿ ಎಂತ ನೋಡ್ಲಕ್ಕನ ಬರ್ತವು ನಾವು
ನಾವೀ ಪರಿಸಶನಗಲ್ಲ ನಿನ್ನ ಮೂರ ಇಂತಕದ್ದಿ ಚಲೋ ಒಂದ್ ಎರಡ್ ತಾಸ ನಿಂತುೊಂಡಿದ ನೋಡ್ರನ ಅಲ್ಲಿ
ಹಾ
ಗ ಗಿಟ ಏನ್ ಮಾಡಿದ್ದಿದೆ ಲಾಸ್ಟ್ ಆದ ದೇವರ್ ಬರತ್ತತ್
ಏ ಈಸ ಮತ್ ಏಳ ದನ್ ದೇವ್ರ ಹತಾವ ಏನ್ರಿ ಮತ್ತ
ಆಯ್ತಿ ಈಗ ಅವಷ್ಟು ದೇವರ್ ಹೋದ್ರಿ ಆಯ್ತಿ ಈ ಎಲ್ಲ ಯಾವ್ ದೇವರ್ಲ್ಲ ಏನಿಲ್ಲ
ಹಾ ಹೌದನ್ನು